ಹ್
ಹೇಳಕ್ಕ ಏನ್ ಮಾಡ್ತಿದಿಯ ಸುಮ್ನೆ ಇದಿನಕ್ಕ
ಸುಮ್ನೆ ಇದೀಯ ಮಗಳು ಇನ್ನೇ ನಿದ್ದೆಯಿಂದ ಎದ್ದಿಲ್ವಾ
ಇನ್ನುೂ ಎದ್ದಿಲ್ಲ ಇನ್ನುೂ ನಿದ್ದೆ ಇವತ್ ಈಗ ಇನ್ನೇನದ್ ಹೇಳ್ತಲ್ಲಸ ಹೋಳ್ಗ ಎದ್ ಬಿಡ್ತಾಳೆ ಹ್ಮ್
ಹ್ಮ್ ಇನ್ನೇನ್ ಸಮಾಚಾರ
ಇನ್ ಏನ್ ಹೇಳ್ಬೇಕಕ್ಕ ಮುಗಿತ ಕೆಲ್ಸ
ಕೆಲ್ಸ ಎಲ್ಲಿಯ ಬಟ್ಟೆ ಒಣಗ ಒೋಗ್ದಾಕಿದ್ದೆ ಬೆಳಗ್ಗೆ ಹೋಗ್ದಾಕಿದ್ದು
ಹ
ಅದ್ನ ಒನ್ಗಾಕ ಏನಿಲ್ಲ ಹಂಗೆ ಬಕಿಟ್ಕಾಕಿ ಇಟ್ಬಿಟ್ಟು
ಹ್ಮ್
ಹಗಿ ರೇಪರ ಹಾಕೊಂಡ್ ಕೂತಿದ್ದೆ ಈ ಇವಾಗ ಬಟ್ಟೆ ಒಣಗಾಕ್ತಾ ಇದ್ದೇನೆ ಹ್ಮ ಹ್ಮ ಏನು ಅಡ್ಗೆ ಪಾಪಗೆ ಇವಾಗ
ಪಾಪುಗೆ ಸರ್ಲೇಕ್ ತನ್ನಿಸ್ದ
ಸರ್ಲಕ್ ಜಾಸ್ತಿ ತಿನ್ನಿಸಬಾರ್ದು
ಆ ಈಗ ಮಧ್ಯಾಹ್ನ ಟೈಮ್ ಅಂದ್ರೆ ಅವ್ಳ ಬೆಳಗ್ಗೆ ಟೈಮ್ ಓಡ್ಸು ಮತ್ತೆ ರಾಗಿ ಸರಿ ತಿನ್ಸಿದ್ದೆ
ಆಹ ತುಂಬಾ ತಿನ್ನಿಸಬಾರ್ದು ಅಂತಾರೆ ಗೊತ್ತಾ ಮಕ್ಳು ತುಂಬಾ ಸಣ್ಣಾಗಬಿಡ್ತಾರೆ ಕತ್ತ ತಲಾ ಒಂಂತರ ಸಣ್ಣ ಆಗ್ಬಿಡ್ತಾರೆ
ಹಾ ಅಂದ್ರೆ ಮ ಮಧ್ಯಾಹ್ನ ಟೈಮ್ಕ್ಕ ಅವಳಗ ಇನ್ ಏನ್ ಮಾಡದ್ ಅವ್ಳ ಒಬ್ರು ತಿನ್ನೋದೇ ಇಲ್ಲ ಏನ್ ಮಾಡದ್ರು
ಹ್ಮ
ಅನ್ನ ಜಾಸ್ತಿ ಅನ್ನ್ ಜಾಸ್ತಿ ತಿನ್ನಲ್ಲ ಅದ್ನಲೆ ತಿಂತಾಳೆ ಅನ್ಬಿಟ್ಟು ತಿನ್ಸೋದು ಸ್ವಲ್ಪ ಕಮ್ಮಿ ಮಾಡ್ಬೇಕು ಅದ್ನ ಮಧ್ಯಾಹ್ನ ಟೈಮ್ ಚೆನ್ನಾಗ್ ತಿನ್ಕೊತ್
ಅನ್ನದು ತಿನ್ಸದ ಕಮ್ಮಿ ಮಾಡ್ಬಿಟ್ಟು ಅನ್ನ ಮುದ ದೇ ಈ ತರನೇ ತಿನ್ಸು ಚಪಾತಿ ದೋಸೆ
ಮದ ಸಾಯಂಕಾಲ ತಿಂತಾಳಲ್ಲಕ್ಕ ಎ ಮೂರು ಟೈಮ್ ಅದೇ ತಿನ್ಸಕ್ಕಾಗತ್ತೆ ಅನ್ನ ತಿಂತಾಳೆ ಒಂದಚೂರ್ ಅನ್ನ ಆದ್ರೆ ಫುಲ್ ಸಾಫ್ಟ್ ಆಗಿ ನುಣ್ಣಗ್ ಮಾಡ್ಬೇಕು
ಹಾ ಹಾ ಹಾ
ಅದ ಏನಂದ್ರೆ ಒನ್ ಟೈಮ್ ಒ ಟೈಮ್ ಸರಿ ಬೆಳಿಗ್ಗೆೇನ ಮಧ್ಯಾಹ್ನ ಮೂರು ಟೈಮ್ ಉಪ್ಪಿಟ್ಟ ತಿಂದ್ರ ಲೂಸ್ ಮೋಷನ್ ಆಗಿ ಹೋಗುತ್ತೆ ಹಳಗೆ
ಸೇರಲ್ಲ ಅವ್ಳಿಗೆ
ಆ ಎಲ್ಲಿ ಸೇರಲ್ಲ ಅವ್ರಪ್ಪಂತರಾನೇ ಅವಡ್ಗೆ ಹೌದು
ಸರಿ ಬಿಡು ಅವ್ರಪ್ಪ ಕೆಲ್ಸಕ್ ಹೋಗಿದಾರಂತ
ಹ ಕೆಲ್ಸ
ಹ್ಮ್ ಕೆಲ್ಸ ಸಿಗುತ್ತಂತ
ಹಾ ಸಿಗುತ್ತೆ ಅದೇನ್ ಯಾವಾಗ್ಲೂ ಮಾಡ್ಬೋದು
ಹ ಅಪ್ಪ ಎಲ್ಲಿಗೆ ಹೋದ್ರು
ಅಪ್ಪ ತೋಟಕ್ಕೆ ಹೋದ್ರಕ್ಕ ಹಸುಗಳ ಇಟ್ಕೊ ಹಸುಗಳು ಮೀಸಾಕ್ ಹೋದ್ರು-
ಅಮ್ಮ ಇನ್ನು ಬಂದಿಲ್ವಾ
ನೀಂದ ನಾಲ್ಕಗಂಟೆ ಆಗತ್ತೆ ಅನ್ಸುತ್ತೆ ಮೂರ್ ಗಂಟೆ ಆಯ್ತು
ಹಾ
ಇನ್ನು ಬಂದಿಲ್ಲ ಅಜ್ಜಿ ಏನ್ ಮಾಡ್ತಿದಾರ ಅಕ್ಕ
ಅಜ್ಜಿ ಊರ್ಗೋದ್ರು ಅವ್ರ ಮಮ್ಮಗಂದು ಮದ್ವೆ ಇದೆ ಒಂದ್ ತಿಂಗಳಗೆ
ಆ ಹಾ
ಅದಕ್ಕೆ ಅವರು ಫೋನ್ ಮಾಡಿನೂ ಕರದ್ ಹೇಳಿದ್ರು ಮತ್ತೆ ಎರಡ್ ಸರಿ ನಮ್ಮ ಮಾವ ಬಂದಿದ್ರು ಸೀರೆ ಎಲ್ಲಾ ತಗೊಂಡು
ಹ ಇನ್ನೇನ್ ನಿಂಗು ನಿಮಗೂ ಬಟ್ಟೆ ಎಲ್ಲಾ ತಂದಿರ್ತಾರಲ್ಲ ಅದು
ಹ್ಮ ನಂಗೂ ತಂದಿದ್ದಾರೆ ಚೀರೆ ತಂದ್ ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೋಗಿದ್ರು
ಬ್ಲೌಸ್ ಚೆನ್ನಾಗ್ ಹೊಲ್ಸ್ಕೋಕ
ಏ ಏನಳ ಎರಡು ದಿನದ ಅಮ್ಮಂದನು ಅದು ಎರಡು ಸೇರಿಸಿ
ಹಾ
ಒಳಸ್ಕೊಳ್ತೀನಿ ಎರಡು ಬ್ಲೌಸ ನಾನೇ ಒಳ್ಸ್ಕೊಳ್ತೀನಿ
ಆ
ಅಮ್ಮನ್ಗೂ ಇಲ್ಲೇ ಕೊಟ್ಬಿಟ್ಟ ಹೋಗಿದಿದ್ದಾರೆ
ಆ
ನಗೂ ಕೊಟ್ಟಿದ್ದಾರೆ
ಚೆನ್ನಾಗೈತೆ ಸೀರೆ
ಹಾ ಚೆನ್ನಾಗಿದೆ
ಹಾ
ಆದ್ರೆ ಡಬಲ್ ಕಲರು ಇದು ಎರಡೆರಡು ಕಲರು
ಆ ಹಾ
ಆ ಕಡೆ ಒಂದು ಕಲರು ಈ ಕಡೆ ಒಂದು ಕಲರು
ಓ ಇದು ಮೊದ್ಲು ಬಂದಿತ್ತು ಈಗ ಮತ್ತೆ ಅದೇ ಸೀರೆ ಬಂದ್ಬಿಡ್ತಾ ಅಮ್ಮವ ಹತ್ರ ಇತಿದು
ಸರ್ ಅದು ಬಸವ ಸೀರೆ ಇವಾಗ ಬಂದಿರೋದು ಅಂದ್ಬಿಟ್ಟು ಕೊಟ್ರ ಅಂತೆಪಾ
ಹಾ
ಹ
ಆದ್ರೆ ಕೆಳಗಡೆ ಬಾಡ್ರ ಇದ್ಯಾಕ್ಕ
ಬೊಡರ್ ಇದೆ
ಹಾ
ನೋಡ್ರಿಗ ಇದ್ರಲ್ಲ ಇ ನೋಡಣ ಯಾಕೋ ನನ್ಗ ಅಷ್ಟೇನು ಇಷ್ಟ ಆಗಿಲ್ಲ
ಯಾವ್ ಕಲರು ನಿಂಗ ಕಟ್ಟಿರೋದ ಯಾವ್ ಕಲರ್ ಅಕ್ಕ
ಸ್ಕೈ ಬ್ಲೂ ಕಲರ್ ಅದು
ಹ
ಯಾ ಅದು ಸ್ಕೈ ಬ್ಲೂ ಕಲರ್ ಕೊಟ್ಟಿದ್ದಾರೆ ಬಾ ಇದು
ಹೇಗಿದ್ರು ನೀವು ಮೂರು ಜನದ ಕೊಟ್ಟಿದಾರ ಅಮ್ಮಂದು ನಿಂಗೆಅಜ್ಜಿಗೆ ಮೂರು ಜನ ಜನದಲ್ಲಿ ಯಾವ್ ಚೆನ್ನಾಗಿದೆ ಅದ ನೀನ್ ಎತ್ಕಾಗ
ಇಕೊಂಡಿರ್ತಾರೆ ಅವ್ರಮ್ಮಂದಲ್ವಾ ಬ್ಲೌಸ್ ಪಿಸ್ ಎಲ್ಲ ಅಲ್ಲೇ ಹೊಡಸಕೆ ಅಲ್ಲೇ ಇಟ್ಕೊಂಡಿರ್ತಾರೆ
ಹಾ ಹಾ ಹಾ
ಇಲ ಆಮ್ಮಂದು ದಡ ಮುಂದ ಚಿಕ್ಕಮ್ಮ್ದು ಎಲ್ಲ ಇಲ್ಲಿ ಕೊಟ್ಟಟ್ಬಿಟ್ಟು ಹೋಗಾರೆ ಮೂರು ಜನಕ್ಕೂ ಒಂದೇ ತರ ತೆಗ್ದಿದಾರ
ಒಂದೇ ತರ ತಗ್ದಿದಾರಾ
ತರ ಒಂದೇ ಕಲರು
ವಾಹ್
ಬಣ್ಣನುೂ ಬೇರೆ ಗೊತ್ತಿಲ್ಲ ಬಣ್ಣನೂ ಒಂದೇ ಬಣ್ಣ
ಹಾ ಮೂರ್ ಜನ ಅಕ್ಕ ತಂಗಿರ ಅಂದ್ಬಿಟ್ಟು ಒಂದೇ ತರ ಕೊಟ್ಬಿಟ್ಟಿದ್ದಾರೆ ಒಬ್ಬ್ರ ಕೊಟ್ರೆ ಒಬ್ಬ್ರಗಿದದು ಅಂತ ಹ
ನನ್ಗೆ ಆ ಬಣ್ಣ ಕೊಟ್ರು ಇವ್ರಿಗೆ ಈ ಬಣ್ಣ ಕೊಟ್ರು ಅಂತಾರಲ್ವಾ
ಹೌದೌದು ಅವತ್ತು ದಿವ್ಯಾ ಕಾಲ್ ಮಾಡಿದ್ಲಾ
ಹಾ
ಆ ಪಾಪುಗೆ ಆಲೆ ಸಾಕಾಗಲ್ವಂತಕೋ.
ಹಾ ಹ
ಹ ಅದಕ್ಕೆ ನೈಟು ನಿದ್ದೆನೇ ಮಾಡಲ್ವಂತೆ ನಿದ್ದೇನೆ ಕೊಡಲ್ವಂತೆ.
ಹಾ
ಈ ದೀಪಿಕಿ ಏನ್ ಮಾಡಿದಾಳೇ ಅದೇ ಹೊಟ್ಟೆ ನೋವಿ ಕೊಟ್ಟಿದ್ದಾರಲ್ಲ.
ಹ
ಹ ಆ ಸಿರಪ್ನ ಹೊಟ್ಟೆ ನೋವ್ಗೇ ಮತ್ತೆ ಈ ಹೊಟ್ಟೆ ಇಡ್ಕೊಂಡಂಗ ಆಗತ್ತಲ್ಲ.
ಆ
ಆ ಸಿರಪ್ನ ಕಳ್ಸಿದಳೆ ಇದ್ ಕುಡ್ಸು ನಿದ್ದೆ ಬರುತ್ತೆ ಅಂತ. ಹ ನಂ ನಾನ್ ಕಳಿಸಿದ್ಲು ದಿವ್ಯ ಆಮೇಲೆ.
ಹಾ
ಸ್ವೀಟಿಗೂ ಸ್ವೀಟಿಗು ಹೇಳ್ದೇ ಅವಳು ಅದೇ ಕುಡಿತಾಳೆಂತ ಪಾಪ ಕೊಟ್ಟಿದ್ದಾಳೆ. ಅಂದ್ ಡೈಲಿ ಅದಕ್ಕೆ ನಾನ ಅಂದೆ ಡೈಲಿ ಕೊಡಕ್ ಹೋಗ್ಬಿಡಕ್ಕ ಅದು ಒಟ್ಟ್ ಹೊಟ್ಟೆ ನೋವಾದ್ರೆ ಮಾತ್ರ ಕೂಡೋದು. ಹೊಟ್ಟೆನೋವದಲ್ಲ ದೀಪಕಿಂಗ ಗೊತ್ತಿಲ್ಲ ಅನ್ಸತ್ತೆ ಅದು ಡಾಕ್ಟರ್ ಹೇಳಿದಿದಾರೆ. ಸುಮ್ಮನೆ ನಾನ್ ಹಂಗ್ ಡೈಲಿ ಕೊಡ್ದ ಪಾಪಗೇನು ಹೊಟ್ಟೆನೋ ಪಾಪಗ ಹಾಲ್ ಸಾಕಾಗಲ್ಲ ಅನ್ಸುತ್ತೆ.
ಹಾ
ಒಂಚೂರು ಹಾಲ್ ಬಿಸಿ ಮಾಡೆ ಕೊಡು ಅಂತಂದೆ.
ಹಾಂ
ಡೈಲಿ ಹಾಲ್ ಕುಡ್ಸು ಸಾಕಾಗಿಲ್ಲ ಅಂದ್ರೆ ಇನ್ ಏನ್ ಮಾಡ್ತಯ.
ಆ ಆಸ್ಪತ್ರೆಗ್ ಹೋಗಿದ್ರಂತ.
ಹ ಇಲ್ಂತ ಇಲ್ಲಿ ಇವ್ರು ಅಲ್ ಬೇ ಬೇಡ ಕುಡ್ಸ್ ಕುಡ್ಸದ್ ಬೇಡ ಹಾಲ್ ಕುಡ್ಸದ್ ಬೇಡ ಅನ್ನೋದಂತೆ ದಿವ್ಯಾ.
ಯಾಕೆ
ಅದ್ಯಾಕೋ ಗೊತ್ತಿಲ್ಲ ಡಾಕ್ಟ್ರು ಬೇಡ ಅಂತ ಹೇಳಿದ್ದಾರೆ ಬೇಡ ಬೇಡ ಅನ್ನೋದಂತೆ.
ಓ ಹ ಹಾಲ್ ಬೇಡ ಎದೆಹಾಲೆ ಕೊಡೋಣ ಅಂತ ಅವಳು.
ಹ ಈ ಎದೆ ಹಾಲ್ ಸಾಕಾಗಲ್ಲ ಅಲ್ವಾ.
ಹಾ ಅದೇ
ನೈಟ್ ಟೈಮ್ ನಿದ್ದೇನೇ ಕೊಡಲ್ವಂತೆ.
ಹ ಮತ್ತೆ ನಿದ್ದೆ ಇಲ್ದೆ ಹೆಂಗಿರ್ತಾರೆ ಅವ್ರ ಅಮ್ಮನ್ ಪಾಪ ಏನು ಬರಲ್ಲ.
ಹಾಆ
ಮೊದ್ಲೆಲ್ಲಾ ಕೈಯ್ಯಕೈಯ ಅಂತಾ ಇದ್ಲು.
ಅದಕ್ಕೆ ಅಮ್ಮ ಅಮ್ಮ ಹೇಳ್ತಿದ್ರು ಸ್ವಲ್ಪ ಸ್ವಲ್ಪ ನೀನ್ ಅವ ದಿವ್ಯನ್ ಮತ್ ಕೇಳ್ಬೇಡ.
ಹ್ಮ
ಹಾಲ್ ಕುಡ್ಸು ಸ್ವಲ್ಪ್ ಸ್ವಲ್ಪ ಪಾಪುಗೆ ನಿದ್ದೆ ಬರುತ್ತೆ. ಅಲ್ನಪ. ನಮ್ ಪಾಪುಗೆ ಹಾಲ್ ಕುಡ್ಸ್ಕೊಂಡ್ ಅವ್ಳು ನೈಟ್ ನಿದ್ದೆನೆ ಮಾಡ್ತರ್ನಿಲ್ಲ ಆಟಾಡ್ತಿದ್ಲು ಅಂದ್ರೆ ಅವಳು. ತುಂಬಾ ಚೆಂಡ್ ಅಂತಕ್ಕ ಅಳದೇ ಜಾಸ್ತಿ ಅಂತೆ.
ಹೌದಾ ಮತ್ತೆ ಸಂಜೆ ಅರ್ಕಿ ಮಾಡ್ಕೊಳಕ್ಕೆ ಹೇಳು ಅವಳಿಗೆ.
ಆ ಸಕ ಸೌಂಡು.
ಸೌಂಡ್ ಕೇಳಸ್ತಾ ಇದಯಾ ಇವಾಗ.
ಹ ಹ ಇವಾಗಿಲ್ಲ.
ಚಂಡಿ ಮದಸನ್ಗೆ.
ಹಾ.
ಅರ್ಕೆ ಮಾಡ್ಕೊಳಕ್ ಹೇಳದು.
ಅದೇ ಹೇಳಿದ್ ಅಮ್ಮ ನಾವ್ಂಗಗೆ ಮಾಡ್ಕೊಂಡಿದ್ವಿ ಎರಡ್ ಸಲ ಹೋಗ್ಬಿಟ್ ಬಂದ್ವಿ. ನೀವು ಹಂಗೆ ಚಂಡಿ ಮಹೇಶ್ವಗೆ ಪಾಪು ಕೈಯಲ್ಲಿ. ಹ ಅಣ ಆಕ್ತಿವಿ ಆ.
ಹ್ಮ್.
ಏನಾದ್ರ ಕ ಅರ್ಕೆ ಮಾಡ್ಕೊಳ್ಳಿಪ ಸರಿ ಹೋಗುತ್ತೆ ಅಂತಂದ್ರು.
ಹಾಲ್ ಸಾಕಾಗಲ್ಲ.
ಸರಿ ಇವಾಗ ಹಂಗಿದ್ಯಲ್ಲ ಒಂದ್ಸರಿ ಎತ್ಕೊಂಡಾಗ ಹಾಸ್ಪಿಟಲ್ ತೋರ್ಸೋದು.
ಅದೇ ಇವ ಅದೇ ನಂಗು ಬಂದ್ಬಿಟ್ಟು ಕೋಲ್ಡ್ ಆಗಿತ್ತಲ್ಲ ಕೋಲ್ಡ್ ಕೆಮ್ಮಾಗ ಹೋಗಿತ್ತಲ್ಲಾ ಆತರ. ಕೋಲ್ಡ್ ಆಬ್ಬಟ್ಟೈತೆ ಇವಾಗ ನಂಗೆ.
ಆಮೇಲೆ ಇನ್ನುೂ ಒಂದ್ ಗೊತ್ತಾ.
ಇಂಜೆಕ್ಷನ್ ಮಾಡಸ್ಕೊ ಬಂದ್ರ ಅಂತ ಅಕ್ಕ.
ಮಾಡ್ಸ್ಕೊಂಡ್ ಬಂದ ತಕ್ಷಣ ಹಾಗೋಗಿದೆ ಅಲ್ವಾ.
ಹ ಇಂಜೆಕ್ಷನ್ ಮಾಡಿಸಬಾರ್ದು ಅಲ್ವಾ.
ಇವಳು ನನ್ನ ಪ್ರಜ್ಞೆ ಇದು ಇದು ಬಾಣತಿ ಅಂತ ಹೇಳಿಲ್ವೇನಪ್ಪಾ.
ಆ ಬಾಂತಿ ಅಂತ ಹೇಳಿದ್ರಂತೆ ಹಲೋ ಎಂಥ ಎಂತ ಡಾಕ್ಟ್ರು.
ಯ ಎಲ್ಲ ಹಾಕ್ಸಿದ್ದಂತೆ.
ಅದ ಎಲ್ಲಕ್ಸಿತೋ ಗೊತ್ತಿಲ್ಲ.
ಹ್ಮ್.
ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊ ಬಂದ್ರು ಅಂತ ಅಂದ್ರು ಅದು ಅವ್ರ ಹೇಳಿಲ್ಲ. ಅಯ ಮಲ್ಲಜ್ಜಿ ಬಂದಿದಲ್ಲಾ ಮೊನ್ನೆ ಹಬ್ಬಕ್ಕೆ.
ಅವರು ಹೇಳಿದ್ದು. ಆಮೇಲೆ ನಾವ್ ಹಬ್ಬದಿಂದ ಬಂದ್ಮೇಲೆ ಫೋನ್ ಮಾಡಿದ್ರು.
ಹಾ.
ಆಲ್ಸಕಾಗಲ್ಲ ಪಾಪುಗೆ ಅವ ನೈಟ್ ಎಲ್ಲ ಅಳ್ತಾಳೆ ಸಿರಪ್ ಕೊಡ್ಬೋದ ಅಂತ. ತಂದ್ರು ಬೇಡ ಬೇಡ ಅಂದೆ.
ಹಾ ಅವಳ ಹಾಲಿಲ್ಲ ಅಂದಕೊಂಡ್ ಅತ್ರ ಸಿರಾಪ್ ಏನ್ ಕೊಡೋದು. ಹ ಹ್ಮ ಹ್ಮ ಇನ್ನು ಒಂದು ನ್ ಗೊತ್ತಾ. ಹೊಸ ಪಾಪು ಹುಟ್ಟಿದ್ರಕ್ಷಸ್ನಾ. ಒಂದ್ ವೇಳೆ ಇವ್ರು ಆ ಕಡೆ ಈ ಕಡೆ ಎತ್ಕೊಳೋದ್ ಗೊತ್ತ. ಕತ್ತಿಲ್ಲಾ ಅಂತ ಅಂದ್ಬಿಟ್ಟು ಕತ್ ಕತ್ತ ನಾದ್ರು ಇಳ್ಕೊಂಡ್ರು ಕೂಡ ನವೆ.
ಹ.
ಚಂಡ್ ಹಿಡ್ಕೋಳ್ಳುತ್ತೆ ಆ.
ಹಾ.
ಎದೆೇ ಹಾಲು ಕುಡಿನಾರ.
ಹಾ.
ಹಂಗಗೆ ಹಂಗ ಇದ್ರು ಪರವಾಗಿಲ್ಲ ಬಟ್ ಎದೆ ಕ ಎದೆ ಕಚ್ತಲ್ಲಂತ.
ಹಓ ಅದೇ ಅದ್ ಗೊತ್ತಿಲ್ಲಕ್ಕ ನಂಗೆ ಎದ ಕಸ್ತಾಳವ ಆ ಸಾಕಾಗಲ್ಲ. ನಾ ಬೆಳಗ್ಗೆ ಟೈಮ್ ಮಲ್ಕೋತಾಳ ಅಂತೆ ಈ ಉಳ್ತಾರನಕ ಬೆಳಗ್ಗೆ ಟೈಮ್ ಮಲ್. ಕೊಳ್ಳೋದು ನೈಟ್ ಟೈಮು ಎದ್ದಿರೋದು.
ಓ ಹ ಹಾ.
ಎದ್ದಿದ್ರೆ ಈ ಹಾಲ್ ಸಾಕಾಗಲ್ಲ ಮಕ್ಳಿಗೆ ಹೆಣ್ ಮಕ್ಳಲ್ವಾ.
ಅದೇ ಅದೇ ಹೆಣ್ ಮಕ್ಳಿಗೆ ಬೇಕ್ ಕ್ಕಮ್ಮ ಹೆಣ್ ಮಕ್ಳು ಹಾಲ್ ಕುಡಿಯೋದ ಜಾಸ್ತಿ ಅಷ್ಟೊಂದು ಹಾಲ್ ಇ ಕೊಂಡು ನಮ್ಮ ಕುಜ್ಜಿಗೆ ಬೆಳಗ್ಗೆ ಟೈ ರಾತ್ ತ್ರೀ ಹಾಲ್ ಕೊಟ್ರುನುನುವೇ ಒಂದ್ ಡಬ್ಬಲಿ ಹಿಂಡಿ ಂಡಿ ಹಿಂಡಿ ಹಿಂಡಿ ಚಲ್ತಾ ಇದ್ದೆ.
ಅಮ್ಮ ಯಾವಾಗ್ಲೂ ಹೇಳದು. ಅನಿತಂಗೇ ಹಾಲು ಅವಳು ಪಾಪ ನಡಿಯಕೆ ಅಷ್ಟು ಕಷ್ಟ ಪಡ್ತಿದ್ಲು ಹಾಲ್ ಬಿಡ್ಬೇಕಾದ್ರೆ. ಅವ್ಳ ಹಾಲ್ ಎಷ್ಟ ಇತ್ತು ಗೊತ್ತಾ ಸಣ್ಣಕ್ಕಿದ್ರೂ ಹಾಲ್ ತುಂಬ್ ಇದ್ವು.
ಅದೇ ಹಂಗೆ ಅವ್ಳ ಹಾ ಆದ್ರೂ ಬಿಡ್ತಾ ಇರ್ಲಿಲ್ಲ ನೈಟ್ ಟೈಮು.
ಹಾ.
ಹಾ ಪಕ್ಕದಲ್ ಮಗ್ಲಲ್ ಮನ್ಕೊಂಡು ಏನಾರ ಕೂತಿರೋದು ಅಂದ್ಬಿಟ್ಟು ಬೈಕೋಬಿಟ್ಟವಲ್ಲ. ಎತ್ ಮತ್ತೆಮೇಲ್ ಬೀಸಾಕ್ಬಿಡೋದು.
ಈ ದಿವ್ಯಾಕ್ ಏನಾದ್ರೂ ಮಗ್ಲಲ್ ಮಾಲ್ಕೊಂಡ್ರೆ ಅಷ್ಟೇ ಪಾಪುಗೆ ಬುರ್
ಇನ್ನು ಇನ್ನೂ ದೊಡ್ಡದಾಗ ಹೋಗುತ್ತೆ ನಿಜ. ಇವಾ ಗ್ಲೇ ದೊಡ್ದು ಇನ್ನು ದೊಡ್ದ ಆಗ್ಬಿಡ್
ಒಂದ್ ಮೂರ್ ತಿಂಗ್ಳು ತನಕ ಎತ್ಕೊಂಡೆ ಕೂತ್
ಹಾ ಇದ್ ಮಾಡ್ಬೇಕು ಅಜ್ಜಿ ಅಯ್ಯೋ ಪಾಪ ಯಾಕೆ ಹಂಗ ಅಂತಿಯ ಪಾಪುನ ಅಂತ ಇದ್ರು ಮತ್ತ ಏನಾರು ಕೂತಿರೋದು ಇಷ್ ಷ್ಟೊಂದು ಆಲ್ ಇದ್ಕೊಂಡ್ ಕುಡ್ಕೊಂಡು ಒಯ್ಯ ಒಯ್ಯ ಮೇಲ್ಗಡೆ ಕುಡಿಯೋದು. ಕೆಳ್ಗಡೆ ಉಚ್ಚೆ ಹುಯ್ದಬಿಡೋದು.
ಯಾಕೆ ಇವ್ಳು ಎಷ್ಟು ಕಾಟ
ಏ ಇದು ಎಷ್ಟು ಬಟ್ಟೆನೂ ಚೇಂಜ್ ಮಾಡ್ಬೇಕು ಆ ಕಡೆ ಹಾಲುನು ಎಳಿತಾ ಇರ್ತಾಳೆ.
ಆ ಅಕ್ಕ ಇವ್ಳು ಹಂಗೆ ಅಂದ್ರೆ ನೈಟ್ ನಿದ್ದೆನೇ ಮಾಡ್ತರ್ನಿಲ್ಲ.
ಹಾ ಇವಾಗ ಪರವಾಗಿಲ್ವಾ.
ಹಾ ಇವಾಗ ಪರವಾಗಿಲ್ಲ ಅಕ್ಕ ಸರಿ ಅಕ್ಕ ಮಾಡ್ತೀನಿ.
ಹಾ ಇರು ಹಾ.